ಸರ್ ನಮಸ್ತೆ ಸರ್.
ನಮಸ್ತೆ ಸಾರ್.
ಹಾ ಸರ್ ಮತ್ತ್ ಸರ್ ಟಿಫನ್ ಆಯ್ತ್ ಸರ್.
ಹಾ ಸರ್ ಆಯ್ತು ಸರ್ ನಿಮ್ದಾಯ್ತು ಸರ್ ಟಿಫಿನ್.
ಹಾ ಆಯ್ತು ಸರ್ ಏನ್ ಮಾಡ್ತಾ ಇದೀರಿ ಸರ್ ಬೆಳಿಗಿಂದ.
ಸರ್ ಬೆಳಗ್ಗೆ ಇಂದ ಸರ್ ನಿನ್ನೆ ನೈಟು ಎಲ್ಲ ಮಳೆ ಬಂತಲ್ಲ ಸರ್ ಹಾಗಾಗಿ ಸ್ವಲ್ಪ ಕರೆಂಟ್ ಇದ್ದರೇನಿಲ್ಲ ಆ ಅದೇ ಮಕ್ಕಂಡಿದ್ದೆ ಸರ್ ಅದ ಎದ್ದೇಳಿದ್ವಿ.
ಹಾ ಹೌದಾ ಸರ ಡೈಲಿ ಯೋಗ ಯೋಗ ಏನಾದ್ರು ಮಾಡ್ತೀರಾ ಸರ್ ಹೆಂಗ ಡೈಲಿ ವಾಕಿಂಗ್ ಜಾಗಿಂಗ್.
ಏ ಸರ್ ಮೊನ್ನೆ ಒಂದ್ ರೀಸೆಂಟ್ ಹೋಗ್ತಿದ್ದೆ ಮಾಡ್ತಿದ್ದೆ ಆಮೇಲೆ ಮಾಡಕ್ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಮಳೆ ಬರ್ತೈತಲ್ಲ ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ ಸರ್ ಹಂಗೆ.
ಇಲ್ಲ ಸರ್ ನೀವು ಕಂಪಲ್ಸರಿ ಮಾಡ್ಬೇಕು ಸರ್ ಯಾಕಂದ್ರೆ ಈಗ ಬಾಳ ಇದ ಐತಲ್ಲ ಮ್ ಈಗೆಲ್ಲ ಹಾರ್ಟ್ ಅಟ್ಯಾಕ್ ಆಮೇಲೆ ಅವು ಇವು ಬಹಳ ಖಾಯಿಲೆಗಳು ಬರ್ತದ ಸರ್. ಆಮೇಲೆ ಯಾವ್ದ್ ಮಧುಮೇಹ ರೋಗ ಅಂತಂದ ಹೇಳಿ. ಆ ಸು ಬಿ ಆಮೇಲೆ ಬ್ಲಡ್ ಪ್ರೆಷರ್ ಅವೆಲ್ಲಾ ಬರ್ತಾ ಇದ್ದಾವೆ ಸರ್ ಆ ಅದ್ ಕ್ಕೆ ನೀವೆಲ್ಲ ಸ್ವಲ್ಪ ಡೈಲಿ ಯೋಗ ಮತ್ತೆ ಆಮೇಲೆ ವಾಕಿಂಗ್ ಜಾಗಿಂಗ್ ಮಾಡೋದ್ರಿಂದ
ಹೌದ್ ಸರ್.
ಹ ನಿಮ್ಮ ಒಂದು ದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತ ಸರ್ ನಿಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲ ಅದ ಸರ್
ಇಲ್ಲ ಸರ್ ಖಂಡಿತ ನೀವು್ ಹೇಳ ಸರ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಕರೆಟ್ ಸರ್ ಬಟ್ ಒಂದು ಎರಲ್ಲಿ ಒಂದು ಮಾಡಿ ಸರ್ ಒಂದು ಹತ್ತು ದಿನ ಟೆನ್ ಡೇಸ್ ಮಾಡಿದೆ ಆಮೇಲೆ ಮತ್ತೆ ಮಾಡೋಕ್ಕಾಗಲಿಲ್ಲ ಸರ್ ಸ್ವಲ್ಪ ಈ ಮಳೆ ಅದು ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಎ್ಟೋ ಸ್ವಲ್ಪ ಕನೆಕ್ಷನ್ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ
ಹಾ ಇಲ್ಲ ಸರ್ ಯಾಕಂದ್ರೆ ಡೈಲಿ ಮಾಡ್ಬೇಕಕ್ ಸರ್ ಈಗ ಈ ಪ್ರೆಸೆಂಟ್ ಸಿಚುವೇೇಶನ್ ದಿನ್ಗಳೊಳಗ ಯಾರ್ ಯಾವಾಗ ಗೊತ್ತಿಲ್ಲ ಹ ಈ ಲೈಫ್ ಕ್ಷಣಿಕ ಆಗ್ಬಿಡ ಸರ್ ನೀರ್ ಮೇಲೆ ಗುಳ ಇದ್ದಂಗಗೆ ಆಬಿಟ್ಟ ಅದಕ್ಕೆ ನಾವು ಸ್ವಲ್ಪ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಉಳಿದಿದ್ದಿನ ಅಲ್ಲೂ ಸ್ವಲ್ಪ ಚೆನ್ನಾಗಿ ಇರ್ತೀವ ಅಂತ ಸರ್
ಯ್ ಖಂಡಿತ ಸರ್ ನಿಜ ಅಂದ್ರೆ ಹೌದು
ಹ್ಮ್ ಹ ನೀವು ಸ್ವಲ್ಪ ಕಾನ್ಸ್ಟಿನ್ಯೂಸ್ ತಗೊಂಡು ಕಂಟಿನ್ಯೂ ಮಾಡ್ರಿ ಸರ್
ಇಲ್ಲ ಮಾಡ್ಬೇಕು ಸರ್ ಅದು ಏನು ಸರ್ ಇಂಟ್ರೆಸ್ಟ್ ಅಷ್ಟು ಒಂದು ಆಲ್ಯಸೆತನಂಬೋದು ಅಲೆ ಮೈ ಬುಡ್ಕೊಂಡ್ಬಿಡೈತೆ ಅದು ಹೋಗಲಾಡ್ಸಿದ್ರೆ ಸ್ವಲ್ಪ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಕೆಲಸ ಕಾರ್ಯಗಳು ಸಹ ಬಹಳ ಸುಗಮವಗ್ತಾವ ಬಟ್ ಅದು ಮಾಡ್ಕೋಬೇಕು ಮಾಡ್ಕೋಬೇಕು ಸರ್ ಸ್ವಲ್ಪ ಅಭ್ಯಾಸನೇ ಸ್ವಲ್ಪ ಮಾಡ್ಕೋಬೇಕಾಗತ್ತೆ.
ಹಾ ಸರಿ ನೀವು ಏನಿಲ್ಲ ಸರ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದಾಡ್ರಿ ಆರು ಗಂಟೆ ಗಂ ಐದು ಗಟೆ ನೀವು ಬೆಳಿಗ್ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಮಲ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಎದ್ರೆ ಸರ್ ನೀವು ಯಾವದೇ ರೀತಿ ಆಲಸತನ ಬರಂಗಿಲ್ಲ ಸರ್ ನಿಮ್ಗೆ ಹ ಯಾ ಯಾಕಂದ್ರೆ ಈ ಬೆಳಿಗ್ಗೆ ನಾವು ಮೈಂಡ್ ಇರ್ತಲ್ಲ ಬೆಳಿಗ್ಗೆ ಮೈಂಡ್ ಸೈಡ್ ಬೇರೆ ಬೆಳಗ್ಗೆ ಎಷ್ಟ ದ್ ಎದ್ರೆ ಜಲ್ದಿ ಇದ್ರೆ ನಮ್ಗೆಲ್ಲ ಕೆಲ್ಸಗಳಾಗ್ತದೆ ತವ ಒಂದು ಉತ್ಸಾಹ ಗುಡ ಇರ್ತದ ಸರ್ ನಾವು ಏಳೆಂಟು ಗಂಟೆ ಎಂಟ ಎಂಟು ಗಂಟೆಗೆ ಎದ್ಬಿಟ್ರೆ ಸರ್ ಏನಾಗುತ್ತೆಂದ್ರೆ ಮಾಡೋ ಒಂದು ನಿರುತ್ಸಾಹ ಆಗಿಬಿಡ ಸರ್ ಆಮೇಲೆ ಅದಏನು ಮಾಡಬಕ್ ಬುಡು ಇದೇನು ಮಾಡ್ಬಕ್ ಅಂತ ಒಂದ್ವೇಳೆ ಮನಸ್ಸು ಇಂಜರಿ ಹಾ ಅದಿಕ್ಕೆ ನಾವು ಕರೆಕ್ಟ್ ಆಗಿ ಆರು ಗಂಟೆಗೆ ಆರವರೆಗೆ ಎದ್ ಬಿಟ್ರಿ ಸರ್ ನಮ್ಮ ಒಂದು ಮನಸ್ಸನ ನಾವು ಕಂಟ್ರೋಲ್ ಹಿಡ್ಕೋಬೋದು ಸರ್ ನಾವು ಮ ಬೇಕಾದ ಕೆಲಸವನು ಮಾಡ್ಬಹದು ನಾವು ಡೈಲಿ ಅಂದ್ಕಂಡಿದ್ದು ಮಾಡ್ತೀವಿ ಸರ್
ಹ್ಮ್ ಹ್ಮ್
ಹಾ ಹಾ ಅದೇ ಸರ್
ಅದ ಬೇಗ ಮಲಗ್ಬೇಕು ಬೇಗ ಎದ್ದ ಎದ್ದಾದ್ರೆ ಈ ಒಂದಸದ ಮೇಲೆ ಆರಾಮ ನಾವು ಆರೋಗ್ಯವಾಗಿರ್
ಹಾ ಹಾ ಆರೋಗ್ಯವಾಗಿರ್ತಸ ಹಾ ಕರೆಕ್ಟ್ ಇರ್ದಿ ಸರ್ ಇಲ್ಲಂದ್ರೆಗನ ಆಲಸ್ಯ ಆಗ್ಬಿಡ್ತದೆ ಸರ್ ಆಲಸ್ಯ ಬಂದಬಿಡ್ತದೆ.
ಹಾ
ಯಾವದು ಇನ್ ಟೈಮ್ ಅಲ್ಲಿ ಯಾವ್ದು ಮಾಡಕ್ ಆಗೋದಿಲ್ಲ ಸರ್ ನಾವ್ ಸ್ವಲ್ಪ ಲೇಟ್ ಆಗೆದ್ರೆ
ಹೌದೌದು ಕರೆಕ್ಟ್ ಸರ್ ಅಲ್ಲ ಇಲ್ಲ ಹ ಹೌದು
ಹಾ ಸ್ವಲ್ಪ ಜಲ್ದಿ ಇದು ಮಾಡುವಕ್ ಸರ್ ಆಮೇಲೆ ಸರ್ ನಿಮ್ಮೊಂದು ನಿಮ ಸೈಡ್ ಯಾವ್ಯಾವ ಹಬ್ಬಗಳು ಮಾಡ್ತಾರ ಸ
ಹಬ್ಬುಗಳು ಸರ್ ನಮ್ ಸೈಟ್ ಅಂದ್ರೆ ಆ ಸರ್ ಮೊಕ ಜಾತ್ರೆ ಅಂತ ಚೆನ್ನಾಗಿ್ ಮಾಡ್ತಾರೆ ಸರ್ ನಮ್ಮ ನಮ್ಮ್ ವಿಲೇಜ್ ಅಲ್ಲಿ ಹಾಗೇನೇ ಮೊಹರಂ್ ಫ್ರೆಂಡ್ ಜೊತೆ ನಾವ್ ಬಾಳ ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಸರ್ ಹಾಗನ ದ ದಸರಾ ಹಬ್ಬ ದಸರಾ ಹಬ್ಬ ಸಹ ಚನಾಗ್ ಮಾಡತಿ ಸರ್ ಗೌರಿ ಹಬ್ಬ ಇದೆ ಲ್ಲ ಇದಾವ ಫೇಮಸ್ ಅಂದ್ರೆ ನಮ ಈಗ ಇಷ್ಟವಿದ್ದ ಹಬ್ಬ ಅಂದ್ರೆ ಸರ್ ಮೊಹರಮ್ಮು ಮತ್ತು ಮೊಕಜಾತ್ರ ಅ ಆದ್ರೆ ಸರ್ ಎರಡು
ಹಾ ಮೊಗ ಜಾತ್ರೆ ಸರ್ ಅಂದ್ರೆ ಮೊಗ ಜಾತ್ರೆ ಅಂದ್ರೆ ಸ್ಪೆಷಲ್ ಏನ್ ಸರ್ ಅದೇನು
ಜಾತ್ರೆ ತ ಅಂದ್ರೆ ಸರ್ ಎಲ್ಲಾ ಫ್ಯಾಮಿಲಿ ಗೂಡಿ ಎಲ್ಲಾ ನಾವು ಬಂಡಿ ಕಟ್ಟ ಆಗ್ರಿ ಅಥವಾ ಗಾಡಿ ಹಾಕೊಂಡು ಹೋಗ್ತಿವಿ ಅದು ಫ್ರೆಂಡ್ಸ್ ಜೊತೆ ಸ್ವಲ್ಪ ಎಲ್ಲ ಜಾತ್ರೆ ಹೋಗಿ ತಿರ್ಗಾಡೆ ಬರ್ತೀವಿ ಆ ಮತ್ತೆ ಹಾಗೇನೆ ಊರ ಒಂದೊಂದ್ಸರಿ ಒಂದೊಂದ್ಸರಿ ನೈಟ್ ಅವತ್ ಹಬ್ಬಗಳ ನೈಟ್ ಬೈಲಾಟ ಆಡ್ತಾರೆ ಸರ್ ಅವತ್ ಸ್ವಲ್ಪ ನೋಡ್ಕೊಂತ ಫ್ರೆಂಡ್ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ
ಹಾ ಹಾ ಎಷ್ಟು ದಿನ ಮಾಡ್ತಾರೆ ಸರ್ ಮೊಕಜಾತ್ರೆ
ಸರ್ ಅದು ಆಕ್ಚುಲಿ ತ್ರೀ ಡೇಸ್ ಹಬ್ಬ ಸರ್ ಮೂರು ದಿನ ಹಬ್ಬ ಇರುದು ಸರ್
ಮೂರ್ ದಿನ ಹಬ್ಬ ಸರ್
ಫಸ್ಟ್ ಡೇ ಒಂದು ತೇರು ಎಳ್ತಾರೆ ಸರ್ ಆವತ್ತ ಮೇಲೆ ನೆಕ್ಸ್ಟ್ ತಿರ್ಗಿ ಮುಂಜಾರೆ ನಾವು ಒಂದ ದಿನ ಕ್ಯಾಪ್ ಬಿಟ್ಟು ಇನ್ನೊಂದ್ ದಿನ ಎರಡನೇ ದಿನ ಮೂರೇ ದಿನ ಹೋಗ್ತವಿ ದು ಸರ್ ಮತ್ತೆೇರೆಲ್ಲ ಹೋಗತೀವ ಸರ್
ಸೇರೆಲ್ಲ ಹೋಗಬ್ರ ಸ ಹಾ ಹಾ ಹ್ಮ ಹೌದೌದು ಸರ್ ಮತ್ತೆ ಇದು ಸರ್ ಮೋರಮ್ಮ ಹೆಂಗೆ ಸರ್ ಮೋರಮ್ಮ ಎಡ್ತ ದಿನ ಸರ್ ಅದು ಮಾಡೋದು ನೀವು
ಮೊಹರಂ ಸರ್ ಅದು ಆಕ್ಚುಲಿ ಸರ್ ಅದು ಒಂದು ನಾಲ್ಕೈದು ದಿನ ಆಗ್ತ ಸರ್ ಅದರಲ್ಲಿ ಆ ಸಣ್ಣ ಪಿರ್ಲಬ್ ಬಂತಿರುತ್ತೆ ಮತ್ತ್ ದೊಡ್ ಪರ್ಲಬ್ ಬಂತಿರುತ್ತರ್ ಅಂದ್ರೆ ಸಣ್ಣ ಸರಿಗಸು ದೊಡ್ಡ ಸರಿಯ ಅಂತಾರ ಸರ್ ಸಣ್ಣ ಸರಿಗಸ್ಗ ಅಂತ ದೊಡ್ಡ ಪ ದೊಡ್ಡ ಸರಿಗಾಸಸ್ ಒಳ್ಳ ಬಾಳ ಚೆನ್ನಾಗಿರ್ತಾರೆ ಅಂದ್ರೆ ದೇವರು ಅವತ್ತ ಎಲ್ಲಾ ಏ ನಾವೆಲ್ಲ ಪೂಜೆ ಮಾಡೋದು ಆ ಮತ್ತೆ ನೈಟ್ ಎಲ್ಲಾ ಫ್ರೆಂಡ್ಸ್ ಜೊತೆ ಹ ಮಾತಾಡುತ್ತಾ ಹರಟೇ ಹೊಡುಗಂತ ಸ್ವಲ್ಪ ಹಾಗೇನೆ ಸ್ವಲ್ಪ ಆಹ ಅಲೆ ಕುಣೋದು ಆತರ ಮಾಡತಿರತ್ತಿ ಸರ್ ನಾವೆಲ್ಲ
ಹೌದ್ ಸರ್ ಒಳ್ಳೆ ಇದೇ ಸರ್ ಹಂಗಾರ
ಏ ಚೆನ್ನಾಗಿದೆ ಎಂಜಾಯ್ ಮೆಟ್ ಸರ್ ಹಬ್ಬ ಸರ್
ಹ್ಮ್ ಹ್ಮ್ ಈಗ ದಸರಾ ದೀಪಾವಳಿ ಆಥರ ಏನು ಮಾಡೋದಿಲ್ಲ ಸರ್
ಹಾ ದಸರಾ ಹಬ್ಸಹ ಮಾಡ್ತಾರೆ ಸರ್ ದಸರಾಬ್ಬದಲ್ಲಿ ಅಂದ್ರೆ ಸರ್ ಆಹ ಹಬ್ಬ ಚೆನ್ನಾಗತ ಅದ್ರ ಜೊತೆ ನಮ್ಮ ಊರ ಪಕ್ಕದಲ್ಲಿ ಸರ್ ಆಂಧ್ರ ಬಾರ್ಡರ್ ಅಲ್ಲಿ ಮದ್ದ ಗುಡ್ಡದ ಮರ ಅಂತ ಇರುತ್ತೆ ಅಲ್ಲಿ ಗುಡಿದ ಮರತಸರ್ ಬಹಳಷ್ಟ್ ಜನ ನಮ್ಮೂರ್ ಕಡೆ ನಮ್ಮೂರು ಯುವಕರು ಹೋಗ್ತಾರ ಸರ್ ಬಟ್ ನಾವು ಒಂದ್ಸರ ಹೋಗಿದ್ದೇವೆ ಒಂದರ ಬಾಳ ಚೆನ್ನಾಗ್ ಸರ್ ಅವಾಗೆಲ್ಲ
ಹೌದಾ ಸರ್ ಹ ಅದೇ ಸರ್ ಹಾಗಂದ್ರೆ ಇದ ಹಾ ಇದು ಗೌರಿ ಹಬ್ಬ ಏನ ಮಾಡ್ತಾರ ಸರ್ ಹಂಗ
ಹಾ ಸರ್ ಗೌರಿ ಹಬ್ಬ ಸಹ ಮಾಡ್ತೀವಿ ಸರ್ ನಾವೆಲ್ಲ ಅಂದ್ರೆ ನಮಗೆ ಜಾಸ್ತಿ ಲೇಡಿಸ್ ಬಹಳ ಇಷ್ಟವಾದ ಹಬ್ಬ ಸರ್ ಇದು ಆಕ್ಚುಲಿ ಯಾಕಂದ್ರೆ ಅವ್ರರು ಒಳ್ಳೊಳ್ಳೆ ಡ್ರೆಸ್ ಹೆಣ್ಮಕ್ಳಿಗೆ ಸರ್ ಅವರು ಒಳ್ಳೊಳ್ಳೆ ಡ್ರೆಸ್ ಸಗಂತ ಒಳ್ಳೆಯ ಎಜಾಯ್ಮೆಂಟ್ ಖುಷಿ ಖಷಿಯಿಂದಿರುವಂಥ ಹಬ್ಬಂದರೇ ಅವ್ರಿಗೆ ಹ ಈ ಗೌರಿ ಹಬ್ಬನ ಸರ್ ಒಳ್ಳೆ ಚೆನ್ನಾಗುತ್ತೆ ಸರ್ ಈಸ ಹಬ್ಬಳ ಬೆಳಕಿನ ಹಬ್ಬಾಳ ಸರ್ ಆ ಬೆಳಕಂದ್ರೆನೆ ಒಂದು ಉತ್ಸಾಹ ಸರ್
ಹಾ ಸರ್ ಈಗ ಅದ ಎಷ್ಟು ದಿನ ಮಾಡ್ತಾರ ಸರ್ ಏನ ಒಂದ್ ಎರಡು ದಿನ ಮಾಡ್ತಾರ ಮೂರ್ ದಿನ
ಹಾ ಸರ್ ಆಕ್ಚುಲಿ ಎರಡು ಎರಡು ದಿನ ಮಾಡ್ತರಿ ಸರ್ ಒಂದ ದಿನ ಹಬ್ಬ ಮಾಡ್ತಾರ ಸರ್ ಅದು ಗೌರಿ ಹಬ್ಬದ ಆಮೇಲೆ ಸೆಕೆಂಡ್ ಡೇ ಕೊಂತಂಬ ರೇಟ್ಟೆ ಅಂತ ಮಾಡ್ತಾರೆ ಸರ್ ಕೊಂತಂಬ ರೇೆ ಅಂದ್ರೆ ಸರ್ ಆ ಮಳ ಆಮೇಲೆ ಎಲ್ಲಾ ಒಂದು ಮಣ್ಣಿನ ವಿಗ್ರಹ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ ಸರ್. ಗೌರಿ ಹಬ್ಬ ಅಂತ ಮಾಡ್ತೀವಿ ಎಲ್ಲಾ ಮೇಲೆ ಬಾ ಎಲ್ಲಾ ಫ್ಯಾಮಿಲಿ ಜೊತೆ ಎಲ್ಲಾ ಮೇಲೆ ಹೋಗಿ. ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಸ್ವಲ್ಪ ಪಲ್ಯ ಗಿಲ್ಯ ಮಾಡ್ಕೊಂಡು ಆತರ ಕಾಳುಗಳು ಮಾಡ್ಕೊಂಡು ಎಲ್ಲಾ ಆ ಕುಟುಂಬ ಸಮೇತರಾಗಿ ಮೇಲೆ ಕುತ್ಕೊಂಡು ಊಟ ಮಾಡ್ತೀವ್ ಸರ್ ಅದು ಬಹಳ ಖುಷಿಯನ್ನು ನೀಡುವಂತಹ ಒಂದ್
ಹ ಹಂಗರೆ ಬಾಣಾಗಿ ಪಟಾಕಿ ಗಿಟಾಕಿ ಏನ್ ಬುಡ್ತಾರ ಸರ್ ಹೆಂಗ
ಹಾ ಸರ್ ಪಟಾಕಿ ಸ ಬಿಡತ್ತಾರ್ ಸರ್ ಪಟಾಕಿ ಬಿಡೋದು ಮಕ್ಕಳು. ಅವರ ಒಂದು ಖುಷಿ ಬಾಳ ಚೆನ್ನಾಗಿರುತ್ತ್ ಸರ್
ಹೌದ ಸರ್ ಹೌದೌದು ಹ ಮತ್ತು ಸರ್ ಹೆಂಗ್ ಸರ್ ನೀವು ಏನ್ ಮಾಡ್ತಾ ಇದ್ದೀರಿ ಸರ್ ನೀವು ಹೆಂಗ್
ಸರ್ ನಾವು ಪ್ರೆಸೆಂಟು ಈ ಅದೇ ಸರ್ ಟೀಚರ್ ವಾರ್ಕ್ ಮಾಡತಿದ್ದೀವಿ ಸರ್. ನಮ್ಮೂರಿಂದ ಒಂದ್ ಆರು ಏಳೂ ಕಿಲೋಮೀಟರ್ ಆಗುತ್ತೆ ಸರ್ ಅಲ್ಲಿ. ಆ ಅಲ್ಲ ಹತ್ರ ಆಗುತ್ತ ಸರ್ ನಿಮ್ಗೇನು. ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೂ ಸಹ ನಮ್ ಈಗ ಸರ್ಕಾರ ನಮಗೆ. ಕಾಮ್ಸ್ ಅಂತ ಒಂದು ಆ್ಯಪ್ ಅಂದರೆ ಆನ್ ಲೈನ್ ಥ್ರೂ ನಮಗ್ ಅಟೆಂಡಸ್ ಆಗ್ಬೇಕು ಸರ್ ನಾವು ಹಾಗಾಗಿ ಸ್ವಲ್ಪ್ ಸ್ಟಾರ್ಟಿಂಗ್ ಅಲ್ಲಿ ಸರ್ ಈಗ ಫಸ್ಟ್ ತಿಂಗಳಾ. ಸ್ವಲ್ಪ ಅದಕ್ಕ ಅಡ್ಜಸ್ಟ್ ಆಗಕ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಆಮೇಲೆ ಅದಕ್ಕ ಅಡಿಕ್ಟ್ ಆಗ್ಬಿಡತ್ತ್ ಸರ್ ಯಾಕಂದ್ರೆ ಎಲ್ಲಾ ಕಡೆ ಇದೆಲ್ಲಾ ಅಳ್ವಡಿಸಕೊರ್ತದಲ್ಲ ಸರ್ ನಾವ್ ಸಹ ಅದಕ್ಕೆ ಒಗೂಡ್ಬೇಕಾಗುತ್ತೆ.
ಹೌದ ಸರ್ ಬೇರೆ ಆಲ್ ಓವರ್ ಕರ್ನಾಟಕದಾಗ ಎಲ್ಲಾ ಮಾಡ್ತಾರ್ ಸರ್ ಹೆಂಗೆ ಇಲ್ಲೇ ಈ ಭಾಗದಾಗ ಒಂದೇನಾ.
ಹ್ಮ್ ಇಲ್ಲ ಸರ್ ಆಲ್ ಓವರ್ ಕರ್ನಾಕದಲ್ಲಿ ಮಾಡ್ಕತ್ತಾರೆ ಸರ್ ಈಗೆಲ್ಲ.
ಆಲ್ ಓವರ್ ಕರ್ನಾಟಕ ಸರ್
ಹಾಂ ಸರ್ ಆಲ್ ಓವರ್ ಕರ್ನಾಟಕ ಮಾಡಾಕತ್ತರ್ ಈಗ
ಹೌದಾ ಎಲ್ಲಾ ಈ ಎಷ್ಟು ಗಂಟೆಗೆ ಸರ್ ಇದು ಹೋಗೋದು ಶಾಲೆಗೆ ಈಗ. ಟೈಮಿಂಗ್ ಏನಾದ್ರೂ
ಟೈಮಿಂಗ್ ಸರ್ ಅಂದ್ರೆ ಈಗ ಸೋಮವಾರ ರಿಂದ ಶುಕ್ರವಾರದವರೆಗೆ ಸರ್ ಮಾರ್ನಿಂಗ್ ಒಂಬತ್ತು ನಲ್ವತ್ತೈದ್ರೆಗ್ ನಾವು ಅಲ್ಲಿ ಶಾಲೆಗೆ ಇದ್ದಕಂಡು ಅಟೆಂಡೆನ್ಸ್ ಹಾಕೋಬೇಕು ಸರ್ ಒಂಬತ್ತು ನಲವತ್ತೈದ್ ಒಳಗಡೆ.
ಹ
ಹ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮೇಲ್ಪಟ್ಟು ನಾವು ಆಟೆಂಡ್ಸನ್ ಆಗ್ಬೇಕು ಸರ್.
ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಸರ್
ಮೂವತ್ತು ನಿಮಿಷ ಸರ್
ನಾಲ್ಕು ಮೂವತ್ತಾ
ನಾಲ್ಕೂ ಮೂವತ್ತು ನಾಲ್ಕೂ ಮೂವತ್ತು ಮೇಲ್ಪಟ್ಟು ನಾವು ಅಂಟೆಡೆನ್ಸ್ ಹಾಕಬೇಕು. ಒಳಗಡೆ ಹಾಕಿದ್ರೆ ಮತ್ತೆ ಅವತ್ ಅಬ್ಸೆಂಟ್ ಇದ್ದಂಗೆ ಸರ್ ಮತ್ತೆ.
ನಾಲ್ಕು ಮೂವತ್ತು ಮೇಲೆ ಹಾಕ್ಬೇಕು ಸರ್ ಎಲ್ಲಾ ಮತ್ತೆ ಬೇರೆ ಕಡೆ ಎಲ್ಲಾ ನಾಲ್ಕು ಹದಿನೈದಕ್ಕೆ ಹಾಕ್ತಾರಲ್ಲ ಸರ್
ಹೆ ಇಲ್ಲ ಸರ್ ಇಲ್ಲ ನಾಲ್ಕು ಮೂವತ್ತು ಸರ್ ಹ ಅ ಆಕ್ಚುಲಿ ಇರೋ ಟೈಮ್ ಅಷ್ಟೇ ಸರ್ ಇನ್ನು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾಲ್ಕು ಮೂವತ್ತು ಮಾಡ್ರ್ ಸರ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆದ್ರೆ ಅವ್ರಿಗೆ ಹತ್ ತ್ತು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷವರೆಗೆ ಇರುತ್ತೆ ಸರ್ ಅವರಿಗೆ.
ಹಾ ಸರ್ ನಮ್ಮ ಇವ್ರು ನಮ್ಮ ಒಂದು ಸ್ಕೂಲಲ್ಲಿ ಬೇರೆ ಇವರು. ನಾಕು ಹದಿನೈದು ಹಾಕ್ತಾರೆ ಸರ್ ನಾಕು ಹದಿನೈದು ನಾಕು ಗಂಟೆಗೆ ಬಿಟ್ಟುಬಿಡ್ತಾರ್ ನಾಕ್ ಹದಿನೈದುಕ್ಕೆ ಹಾಕ್ಕೊಂಡ್ ಹೋಗತ್ತಾರ್ ಸರ್.
ಹ ಹೌದ ಸರ್ ಅಂದ್ರೆ ಅದು ಆಕ್ಚುಲಿ ಸರ್ ಅದು ಒಂದು ತಿಂಗಳಿಗೆ ಒಂದ್ ಎರಡು ಮತ್ತ್ ಮೂರ್ ನಾಕ್ ಸರಿ ಗ್ರೇಸ್ ಟೈಮ್ ಅಂತ ಗ್ರೇಸ್ ಫೀಲ್ಡ್ ಅಂತ ಇರುತ್ತೆ ಗ್ರೇಸ್ ಸ್ಪಟ್ ಅಂದ್ರೆ ಒಂದು ಐದ ಹತ್ ನಿಮಿಷ ಮಾರ್ನಿಂಗ್ ಲೇಟ್ ಆಗಿ ಬಂದ್ರೆ ಹಾಕೊಳಕ್ ಟೈಮ್ ಇರುತ್ತೆ.
ಹಾ
ಈ ಫಾರ್ ಎಕ್ಸಾಂಪಲ್ ಈಗ ನಾವು. ಹ ಆಕ್ಚುಲಿ ಇನ್ನು ಒತ್ ಗಂಟೆ ನಾಲ್ವೈತೈದು ನಿಮಿಷಕ್ಕೆ ನಾವ್ ಆಗ್ಬೇಕಾಗಿತ್ತು. ಒಳಗಡೆ ಹಾಬೇಕ ಒಳಗಡೆ ಹಾಕ್ಬೇತ್ತಲ್ಲ ಲೇಟ್ ಆಗ್ಬಿಡುತ್ತೆ ಲೇಟ್ ಅಂದ್ರೆ ಒಂದು ಹತ್ ಹ ನಿಮಿಷ ಅಥವಾ ಐದು ನಿಮಿಷ ಆದ ನಡೆಯತ ಅವಾಗ ಅದು ತಿಂಗಳಿಗೆ ಎಷ್ಟ ಅಂದ್ರೆ ಒಂದ್ ಮೂರ್ ಸಾರಿ ಟೈಮ್ ಅವಕಾಶ. ತೀರುತ್ತೇ.
ಮತ್ತೆ ಎಲ್ಲಾ ಬೆಳಿಗ್ಗೆ ನಾಲ್ಕು ನಲವತೈದಕ ಅಕ್ತಾರ ಸರ್ ನಮ್ಮ ಒಂದು ಇದು. ಇದರಲ್ಲಿ ನಮ್ಮೆಲ್ಲ ಇವರು ಒಂಬತ್ ಅಲ್ಲ ಸರ್ ಒಂಬತ್ತು ನಲವೈತೈದುಕಾ ಹಾಕ್ತಾರೆ ಸರ್ ಒಂಬತ್ತು ನಲ್ವತ್ತೈದಕ್ಕನ್ನ ಒಂಬತ್ತು ನಲ್ವತ್ತೈದು ಒಳಗ.
ಹಾ
ಹಾ ಆಗ್ತಾರ ಸರ್.
ಅದೇ ಮತ್ತೆ ಸರಿ ಸರ್ ಕರೆಕ್ಟ್ ಮ ಆಕ್ಚುಲಿ ನಾ ಒಂಬತ್ತ ಮುಕ್ಕಾಲು ಸರ್ ಮತ್ತೆ ಶಾಲೆ ಮಾರ್ನಿಂಗ್.
ಒಂಬತ್ತು ನಲವತ್ತೈದ್ ಒಳಗೆ ಹಾಕ್ಬೋದು ಸರ್ ಅಂಗ.
ಹಾ ಒಂಬತ್ತುತ ನಲವತ್ತೈ ದೊರಳಗ ಹಾಕಬೇಕು ಸರ್ ಅಂಗ.
ಹ ಆಮೇಲೆ ಬೆಳಿಗ್ಗೆ ನಾಲ್ಕು ಹದ್ನೈದ ಸಾಯಂಕಾಲ.
ಹ ನಾಕು ನಾಕು ಮೂವತ್ತು. ನಾಲ್ಕು ಮೂವತ್ ಸರ್ ನಾಲ್ಕ ಗಂಟೆ ಮೂರು ಮೂವತ್ ನಿಮಿಷ ಮೇಲೆಪಟ್ಟು ನಾವು ಹಾಕ್ಬೇಕು.
ನಾಲ್ಕ್ ಗಂಟೆ ಮೂವತ್ತು ನಿಮಿಷ ಮೇಲೆ ಸರ್. ಮತ್ತೆ ಇವ್ರು ನಾಲ್ಕ ಗಂಟೆ ಹದಿನೈದು ನಿಮಿಷಕ್ಕೆ ಆಗ್ತಾರೆ ಸರ್.
ಹೌದಾ ಅದ ಹೆಂಗೆ ಸರ್ ಗೊತ್ತಿಲ್ಲ ಅಂದ್ರೆ ಹೇಳ್ದಲ್ಲ ಸರ್ ಈಗ ಒಂದ್ ಸಲ ಎರಡ್ ಸಲ ಅವಕಾಶ ಇರುತ್ತೆ ಅಷ್ಟೇ.
ಇಲ್ಲ ಸರ್ ಡೈಲಿ ಅಷ್ಟ ಅವ್ರು ಡೈಲಿ ನಾಲ್ಕು ಹದಿನೈದರಿಂದ್ ನಾಲ್ಕ್ ಹದಿನೈದು ಆಗತ್ತ ಇಲ್ಲ ಹಾಕಿಕೊಂಡು ಹೋಗಿ ಬಿಡ್ತಾರೆ ಅವ್ರು. ನಾಲ್ಕು ಮೂವತ್ತರೊಳಗೆ ಹಾಕ್ತಾರೆ ಸರ್ ಅವರು ಹಂಗ
ನಡೀತದ ಸರ್ ಅದ್ ಹೆಂಗ.
ನಡಲ್ಲ ಸರ್ ಈಗ ನಮ್ಮ ಟೈಮಿಂಗ್ ನಮ್ದು ಆ್ಯಪಲ್ಲ ಇದೆ ಸರ್ ಅದಲ್ಲಿ ನಾಲ್ಕು ಹದಿನೈದು ಇಲ್ಲೆ ಇಲ್ಲ ಸರ್.
ಸರಿ ಅವರು ಗ್ರೇಸ್ ಪ್ರಿಡ್ ಆಗ್ತದಾರ ಸರ್ ಹಂಗಾರ.
ಗ್ರೇಸ್ ಪ್ರಿಡ್ ಆದ್ರೆ ಆಗ್ಬೋದು ಸರ್ ಹೌದು.
ಹ ಓಕೆ ಸರ್ ನಿಮ್ಮೊಂದು ಅತ್ಯಮೂಲ್ಯವಾದ ಒಂದು ಇದು. ಧನ್ಯವಾದಗಳು ಸರ್ ಬಹಳ ಚೆನ್ನಾಗಿ ಉತ್ತಮವಾಗಿ ಮಾತಾಡಿದಿರ. ಓ ಧನ್ಯವಾದಗಳು ಸರ್ ಓಕೆ ಸರ್.
ಸರ್ ಇನ್ನ ಟೈಮ್ ಹಗಿದೆ ಸರ.
ಆಯ್ತು ಆಯ್ತು ಸರ್ ಓಕ ಸರ್ ಓಕೆ ಸರ್.
ಹಾ